ಪಸುನಾ ಏನ್ ಮಾಡ್ತಾದೆ ಬರ್ಷ
ಇಲ್ಲೇ ಕೂತ್ಕೊಂಡಿದ್ದೀನಿ ಮನೇಲಿ
ಮನಲಿ ಇದೆಯಾ ಮಳೆ ಬಂತ
ಮಳೆ ಬಂತು ಕಣ ಇವತ್ತು ದ್ರ ತರ ಹೋಗಬೇಕು
ಹ
ಮಳೆ ಇವಾಗ ತಾನೇ ಬಂತು ಅಂದೆ
ಇವಾಗ ಚಗತಾಯ್
ಹಾ ಕಾಲೇಜ್ ಹೋಗಲ್ಲ ಕಣೋ ಇವತ್ತು ಭಾನುವಾರ
ಹಾ ಮಾಡ್ತತಿ ಕೆಲ್ಸ
ಕೆಲ್ಸ ಏನು ಇಲ್ಲ ಮನೇಲ್ಲ ಇದ್ದೆ ನಾಳೆ ಕಾಲೇಜ್ಗೆ ಹೋಗ್ಬೇಕು
ಮಾಡರ್ತದೆ ಈಗ ಆಯ್ತಾ
ಊಟ ಆಯ್ತು ಕಣ ನಿದ
ಮುಂದು ಇನ್ನೂ ಆಗಿಲ್ಲ ಈಗ ಹೊರಗಡೆ ಬಂದೆ
ನೀನ್ ಏನ್ ಮಾಡ್ತಾ ಇದ್ದೀರ
ಏನಿಲ್ಲ ನಾನ್ ಹೊರಗಡೆ ಬಂದಿ ಎಲ್ಲಿದೆ ಗಾಪ ಸೌಂಡ್ ಬರ್ತೈತೆ ಹೊರಗಡೆ ಹೊರಳಗಡೆ ಹೋಗಲ್ಲ
ಇಲ್ಲಿ ಹೊರಗಡೆ ಇದ್ದೀನ್ ಕಣ
ಗಾಳಿ ಸಕೊಂಡು ಬರ್ತೈತ
ಅದೇ ಹೊರಗಡೆ ಇದ್ದೆ
ಹೊರಗಡೆ ಇದ್ಯಾ ಹಾ ಮತ್ತೆ ಏನ್ ಮಾಡಡ್ತಾದ ಸಮಾಚಾರ
ಏನಲ್ಲಪ್ಪಾ ಏನಲ್ಲಾ ನಿಮ್ದೆ ಏನ್ಡತ
ಮತ್ತ ಅದನ ಪ್ರಿನ್ಸಿಪಾ ಸರ್ ಮತ್ತೆ ಪ್ರಿನ್ಸಿ ಪ್ರಿನ್ಸಿಪಾ ಕಾಲೇಜ ಇದು ಮಾಡಿದ್ರ ಫೋನ್ ಹಸ್ತರ
ಹೌದಾ
ಹಾ ಮತ್ತನ ಮೊನ್ಯ ಕಾಲೇಜ್ ಬಿಟ್ಟಿದ್ದಂತಲ್ಲ ಎರಡ್ ದಿವ್ಸ
ಹಾ ಬಿಟ್ಟಿದ್ದ ಕಣ
ಮತ್ತೆ ಬರ್ಬೇಕಲ್ವಾ ಮತ್ತೆ
ಬರ್ಬೇಕು ಒಂದೆ ಮನೇಲಿ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಬಿಟ್ಟೆ
ಏನ್ ಕೆಲ್ಸಲ್ಲ ಈ ಬುಡಬಡ ಕನಾಲಿ
ಅದೇ ಏ ಅಟೆಂಡೆನ್ಸ್ ಇದೆ ಕ್ಯಾಪ್ಚರ್ ಮಾಡತ್ ಫೋಟೋ ಅಂತ ಹೇಳಿದ್ರ ಸರ್
ಹ್ಮ
ಕೆ ನಾನು ಸರಿ ಸರ್ ಬರ್ತೀನಿ ಅಂತಂದೆ ಹ ಬರ್ತೇನಿ ಇಲ್ಲ ನಾಳೆಯಿಂದ ಬರ್ತೇನಿ
ಮತ್ತತ್ ಅದೇನ ಐ್ತ ಅಂತಲ್ಲ ಕಾಲೇಜ್ಗ ಹಾ ಮತ್ತೆ ಫಂಕ್ಷನ್ ಐ್ತಂತ ಬರ್ತ ಇಲ್ಲ ಮತ್ತೆ
ಬರ್ತೇನಲ್ಲ ನಾಳೆ ಬ ನಾಡಿದ್ದು ಬಟ್ಟೆ ತಗೊಂಬರಾನ
ಬರ್ತಲ್ಲ ಮತ್ತ
ಹಾ ಬರ್ತೇನಿ ಬರ್ತೀನಿ
ತದ ಇನ್ನುೂ ಫೋನ್ ಹಚ್ಚಿದಾರಪ್ಪಿ
ಹಾ
ಮತ್ತತ್ ಅದಕ್ಕೆ ಅವೇನ ಪರಶು ಪರ್ಷ ಕೇಳುವಂತಂದ ಬಟ್ಟೆ ತರಕ್ಕೆ ಅದಕ್ಕೆ ನನ್ಗೆ ಫೋನ್ ಹಚ್ಚಿದ್ದ ನಾನು ಬಟ್ಟೆ ತರಕ್ಕೆ ಬರ್ತಾನೆ
ಬರ್ತೀನಿ ಕಣಪ್ಪಾ ಗಾಡಿಲಿ ಹೋದ್ರ ಆಯ್ತು
ಬರ್ತ್ರಾ ಒ ಗಾಡಿನಿಂದ ಐತಾ ಅಲ್ವಾ ಮತ್ತೆ
ನಂದಲ್ಲ ಕಾಣಲ್ಲ ಈ ನಂದ ನಿನ್ನ ನಿನ್ ಗಾಡಿ ಹತ್ರ ಬರ್ತೀನಿ
ನನ್ನೊಂದೆ ಇಬ್ಬರ ಆಯ್ತು ಹೊಲ್ಕಣಲ್ಲ ಆರಾಮ್ ಸಾವಿ ಐತೆ
ಹೌದಾ ನಾನ್ ಎೆನಸ್ ತಗೊಂಡ್ ಬರ್ತಿಂತ ಅಂದ್ರೆ ಇನ್ನೊಂದು
ನಂದು ಐತೆ ತಗೋ ಅನೇಶ್ ತಗೊಂಡು ಅವನು ನು ರಾಕೇಶ್ ಬರ್ತಾ ಇದ್ರಂತೆ ಹಮ ನಂದ ರಾಕೇಶಾ
ಅವನ್ ಪೋನ ಚೆಲ್ಲ ಫೋನ್ ಹಚ್ತಾನೇನ ನೀನೇ ಹಚ್ಚಿದ್ದೆಲ್ಲ ಮಾತಾಡ್ತಾ ಇದ್ದೆ
ಅಲ್ಲ ಮತ್ತೆ ಅವ್ನ್ಗ ನಾನನ್ ಹೇಳನಿ ಹಿಂಗ ಹಿಂಗ ಅಂದನ್ ಅಂತ ಹೇಳ ಮಚ್ಚೆ ಮತ್ತೆ
ಹಾ ಸರಿ ಸರಿ ಮತ್ತೆ ಹೇಳ್ತನಿ ಅವನು ಬರ್ತಾನಂತ ಬಡ್ಟ್ ತಗಳಕ್ಕೆ
ಅಮತ್ತೆ ಇಂಗ ಅಂದಾವ ಭೀಮನಾ
ಹಾ
ಅದಾನ ಮತ್ತೆ ಬಟ್ಟೆ ತಗಕ ಬರ್ತಾ ಇದೇನ ಮತ್ತ ನಾ ಹೋಗ್ತಾ ಇದೀವಿ ಅವ್ನು ಆರ ತಗತಾನ ಿ
ಹ
ನಾ ಬರ್
ಹಾ ಹಾ
ಹಾ ಗಾಳಿ ಬರ್ತೈತ್ತು ಸ್ವಲ್ಪ ಬೇರೆ ಕಡೆ ಬಾ
ಅದೇ ಬರ್ತಾ್ದೀನಿ ನೀ ಇದೆಲ್ಲ ನಿನ್ನ ಹತ್ರನ ಗಾಳಿ ಐತಲ್ಲ
ನನ್ನ ಹತ್ರ ನೈತ್ಯಡೆ ಹೊರಗಡೆ ಬಂದಿದ್ದೀನಿ ನಾನ
ಹಾ ಹಾ
ಹೊರಗಡೆ ಬಾನ ಅದಕ್ಕೆ ಮತ್ತೆ ನಾವ್ ಫೋನ್ ಹಚ್ಚಿದೆ ಮತ್ತೆ ಬರ್ತದ ಏನಂತ
ಾ ನಾಳೆ ಹೋದ್ರಾಯ್ತು
ಪಾಪಾ ನಾಳೆ ಕಾಲೇಜ್ ಮುಗಂದ ಬೆಳಿಗ್ಗೆ ಹೋಗೋಣ
ಹಾ ಕಳ ಕಾಲೇಜ್ ಮುಗಸ್ಕೊಂಡು ಆಮೇಲೆ ಬಟ್ಟೆ ತಗೊ್ ಬರೋಣ
ಹಾ ಹಂಗೆ ಹಂಗದಂಗೆ ಹೋಗಿಬಿಟ್ಟೋಣ ಆಯ್ತಾ
ಹಾ ಸುರ್ಪುರಲ್ಲಿ ಹೋದ್ರ ಆಯ್ತ
ಮ್ಮ ಅದೇ ಮತ್ತೆ
ಹಾ ಸರಿ ಅಲ್ಲೇ ಹೋದ್ರ
ಹಾ ಅದೇ ಮದ ನ ಮಧ್ಯಾಹನ ಅಮೌಂಟ್ ಹಾಕ್ಸಿದಯ ನಿನ್ ಹತ್ರ ಅದಾವ
ಆಕ್ಸಾಪಕ್ ಕಾಣದಪ್ಪನ ಚ ಆಕ್ಸಾಪಕ್
ಯಾರ್ ನಿಮ್ ಮಣ್ಣ ಹತ್ರನಾ
ಹಾ ನಮ್ಮ ಅಣ್ಣ ಹತ್ರ ಆಗ್ತದೆ
ಅ ನಾಳೆ ಹೋಗೋಣ ಮಿಸ್ ಮಾಡ್ಕ ಹೋಡ
ಮಿಸ್ ಮಾಡಕಲ್ಲ ಅವನ್ಗೆ ಹೇಳ್ದಯ ದೇವ್ಗ ಅವ್ರಿಗೆ ಎಲ್ಲರ್
ಹಾ ಯ ಅವ್ರಿಗೆಲ್ಲ ಅಚ್ಚಕ್ ಹೋಗಲ್ ಮಚ್ಚನಾ ಫೋನ್ ಆಚಾಗ ಹೋಗಲ್ಲ ಸ್ವಲ್ಪ ಕಿರಿಕ ಆಗೈತೆ ಅಂತ
ಹೌದಾ ಏನ್ ಕಿರಿಕ್ಕು
ಹಂಗೆ ಹದ ಅವದೇ ಮಕ್ಳು ಮಾಡ್ಕೊಂಡ ಬಿರ್ಕ ನಂಗೆ
ಹಾ
ಅದ್ಕ ನಾ ಫೋನ್ ಹಚಕಲ ಬಟ್ ಅವರು ಬರ್ಲಿ ಬಿಡ್ಲಿ ಅವನ್ ನಮ್ ಹುಡ್ಗ ಹೇಳದಾನೆ ಅವ್ನ್ ಬರ್ಲಿ ಬರ್ಲಿ ನಾವ್ ಹೋಗೋಣ ಅವ್ನ್ ಫರ್ಸ್ಕ್ ೋನ್ತ್ಂದ ಅದಕ್ಕೆ ನಾನ್ ನಿನ್ಗೆ ಫೋನ್ ಹಸ್ತತೆ ಅದಿಕ್ಕೆ ನೀನ್ ಹೇಳ ಹೂ ಅಂತೆಲ್ಲ ಸರಿ ನಾಳೆ ಹೋಗ
ಹಾ ಸರಿ ಹೋಗೋಣ ಮಳೆ ಆಯ್ತಪ್ಪಾ ನಿಮ್ ಕಡೆ
ನಮ್ ಕಡೆಗೆ ಆಯ್ತು ಈಗ ಮಳೆ ಹ್ಮ
ಹ್ಮ ಏನ ಗೊಬ್ರ ಗಿಬ್ರ ತಂದಿ ಎಲ್ಲ
ಏನ್ ಗೊಬ್ಬರ ಸಿಗ್ತಾ ಇಲ್ಲ ಮಜ
ನಮ ಕಡೆ ಶಾರ್ಟೇಜ್ ಇದೆ ಬಟ್ ಆದ್ರೂ ನಮ್ ದೋಸ್ತನೊಂದ್ ಅಂಗಡಿ ಅದ ಇಲ್ಲಿಗೆ ಹೇಳನಿ ಹ್ಮ ಎಷ್ಟ ಬೇಕು ಎಷ್ಟ್ ಚೀಲ ಬೇಕು
ನನ್ ಒಂದ್ ಹತ್ತ ಹದಿನೈದು ಚೀಲ ಬೇಕು
ಎಷ್ಟ ಎಕರೆ ಐತೇ
ನಮ್ದು ಒಂದ ಹತ್ತೆಗ್ರೇ ಐತೆ
ಹೌದಾ ಸರಿತಗಳಪ್ಪಾ ನಮ ದೋಸ್ತ್ ಕೇಳ್ತೀನಿ ಬೆಳಗ್ಗೆ ಹೋಗಿ ಹಾಕ ನಾಳೆ ಆ ಕಡೆ ಕಾಲೇಜ್ಗೆ ಹೋಗ್ತೀವಲ್ಲಾ ಸಾಯಂಕಾಲ ಒಂದ್ ಐದ್ ಗಂಟೆಯಿಂದ ಹೋಗಿಸಿಂದ ನಮ್ ದೋಸ್ನ ಅಂಗಡಿ ಹತ್ರ ಹೋಗಿ ಆಕ್ಸಿನ್ ಬರೋ ನ ಒಂದ
ಗೊತ್ತಿಲ್ಲ ನಿನ್ಗೆ ಎಷ್ಟ್ ಚೀಲ ಬೇಕಾಯತು
ನನಗೊಂದು ಇಪ್ಪತ್ತು ಚೀಲ ಬೇಕೋ ಅವನ ಫೋ ಹೇಳ್ತಿನಿ ನಲವತ್ತು ಚೀಲ ಎತ್ತಿಡ ಅಂತ
ಹಾ
ಹೇಳ್ಬಿಟ್ಟು ಅವನಿಗೆ ಫೋನ್ ಮಾಡ್ತೀನಿ ಆಮೇಲೆ ಅವ್ನು ಓಕೆ ಅನಂತಂದ್ರೆ ಸಾಯಂಕಾಲ ಹೋಗೋಣ
ನಂಗ್ ಹದನೈದ ಚೀಲ ಬೇಕಿತ್ತ ಹದನೈದ ಚೀಲ
ಆಯ್ತು ಇನ್ನೊಂದ ಐವತ್ತು ಚೀಲ ಯಾರು ಬೇರೆ ಯಾರ ಕೊಟ್ರ ಆಯ್ತು
ಗ ಅವನು ನನ್ ಫ್ರೆಂಡ್ ಕೇಳ್ದಿದೆ ಅವನಗೆ ಕೊಟ್ರ ಆಯ್ತ ತಗೋ
ಹಾ ಸರಿ ಅದೇ ನಲ್ವತ್ತು ಚೀಲ ಹೇಳ್ತೀನಿ
ನನ್ಂಗ ಮೂರ್ ಎಕ್ರ ಐತ ಅಂತ ಫ್ರೆಂಡ್ದ ಆವರ ಅಪ್ಪ ತಿರ್ಗಾಡ್ತಾ ಇದಾನೆ ಮಚ ಗೊಬ್ಬರನೆ ಸಿಗ್ತ ಇಲ್ಲ
ಹಾ
ಕಡಿಮೆ ಆಯ್ತಾ ನೋಡ ಹೆಚ್ಚಿಲ್ಲ ಅಂತ ಅವನ ಅದಕ್ಕೆನಾನ ನ್ ನೋಡ್ತ ತಗಬಂದೆ ನಮ್ಮ್ ಹುಡುಗ ಫ್ರೆಂಡ್ ದ ಆಯ್ತ ಅಲ್ಲ ಅಂಗಡಿ
ಹ್ಮ್ ಹ್ಮ್
ತಂದ್ರ ಅವನ ಹೇಳ್ತಾ ಇದಾನ ತಗೊಂದ್ರೆ ತಗೊಂತಂದ ನಾನ ನಾಕ ಎಂದೆಲ್ಲಾ ನಾಳೆಗೆ ಒಂದ್ ಗಾಡಿ ತಗೊಂಡ್ ಆಕ ಬರ ತಗೋಪ ನಾ ಫಸ್ಟ್ ಹೋಗಿ ಕಾಲೇಜ್ಗಮ್ಮ ಕಾಲೇಜ್ ಮುಗಿಸ್ಕಂಡು ಬಟ್ಟೆ ಗಿಟ್ಟ ತಗೊಂಡೆಲ್ಲ ಒಂದು ನಾಲ್ಕು ನಾಲ್ಕೂವರೆಗ ಹಿಂಗ ಹೊದ್ರಯ್ತು
ಹಾ ಸರಿ ಸರಿ ಇಲ್ಲಿ ಸುರಪುರ ಹೋಗಿ ಅಲ್ಲಿ ಬಟ್ಟೆ ಚೆನ್ನಾಗ್ ಸಿಕ್ತಾವ ಅಲ್ಲಿ ಅಂಗಡಿಲಿ ತಗೊಂಡು ಮತ್ತೆ ನಾಡಿದ್ದು ಬುಧವಾರ ಆಯ್ತಲ್ಲ ಫಂಕ್ಷನ್
ಹ್ಮ ಬುದುವಾರೈತೆ ಗುರುವಾರತೆ ಆಪರೇಷನ್ ಎಲ್ಲೇ ಮಚ್ಚ ಹಾ ಗುರುವಾರ ಮಾಡ್ಸಣ ಕಡೆಗ ಬೆಳಿಗ್ಗೆ ಮಾಡ್ಸೋಣ ಹ
ಹಾ
ಪಂಚಾಯತ್ ಅವರ ಹತ್ರ ಇದಿಯಾ ನೀನು
ಹಾ ಸರಿ ಅದೇ ಗಾಳಿ ಬರ್ತೈತೆ ಫುಲ್
ಗಾಳಿ ಬರ್ತಾ ಐತ ಪಂಚಾಯತ್ ತಗೋ ಅಂತ ಹೇಳಿದಿ ನೀನು ನಾವೆಲ್ಲ ಪಂಚೆ ತಗೊಂತ ಇದೀವಿ ಪಾ ನೀವು
ಅದೇ ನಾನು ಪಂಚೆ ಬ್ಲಾಕ್ ಶರ್ಟ್ ತಗಂದ್ರೆ ಆಯ್ತು
ಲಗ್ತತಿನಾ ಅಣ್ಣ ಗ್ರೀನ್ ಕಲರ್ಕೋ
ಅದಾ ಅವನು ರಫಿಯಾ ಯಾವಾಗ್ ತಗೋಂತಾ ಇದಾನೆ
ರಫೀನಾ ಗ್ರೀನ್ ಕಲರ್ ತಂಗೊತಾನತ್ತೆ
ಸರಿ ಅಂದ್ರೆ ನಾನ ಅದೇ ಗ್ರೀನ್ ತಗೋಂತಿನಿ ತಗೋ ಎಲ್ಲೂರ ಸೇಮ ತಗೊಂಡರ ಆಯತು
ಎಲ್ಲ ಸ್ರ ತ ನ್ರ ರಾಗ್ಯನ ಗ್ರೀನ್ ಕಲರ ತಗೋಂತಾನ ಅಂತ
ಹಾ ಹಾ
ಎಲ್ಲಾ ಒಂದೇ ಸೇಮ್ ತಗೋ ಬಿಡೋಣ್ಣ ಕಣಲ್ಲಿ ಎರಡು ಗಾಡಿ ತಗೊಂಡವಣ್ಣ ಕಾಲೇಜ್ಗೆ ಎರಡ ನಂದೊಂದ ಆರ್ ಒನ್ ಫೈವಾ ಒಂದು ನಂದೊಂದು ಮತ್ತೆ ಎರಡು ಅದವಲ್ಲ ಎರಡು ಗಾಡಿ ಒಯಾಣ ಆರ್ ಒನ್ ಫೈವ್ ಒಂದು ಇದು ಎನ್ ಎಸ್ ಒಂದು
ಹಾ ಹಾ
ಎರಡ ಒಯಣ ಕಾಲೇಜ್ಗೆ
ಹೌದ
ಹಾ
ಹ ಹಾ ಸರಿ
ಮತ್ತ ಅದೇ ಅದೇ ಮತ್ ಸರ್ ಪ್ರಿನ್ಸಿಪಾಲ್ ಕಾಲೇಜ್ ಫೋನ್ ಹಚ್ಚಿದರ ನನ್ಗೆ ನಮ್ಮ ಪರ್ಸು ಬರ್ತಾ ಇಲ್ಲ ಕಾಲೇಜ್ಗೆ ಅದ ಕೆ ಫೋನ್ ಹಚ್ಚಾಳ ಭೀಮೋ ಅಂದ್ರ ಅದ್ಕ್ಕೆ ಸಾರ್ ಎಳ್ತ ದನ್ ತಗೋರ್ಸರ್ ಹೇಳ್ತಿನ ಎಲ್ಲಾ
ಹಾ
ಅಂದೆ ಮತ್ತ ಅದ್ಕ ಕಾಲ್ ಮಾಡದಪ್ಪಾ
ಅದೇ ಕಾಣಲೇ ಈ ಬರ್ತೀನಿ ಪ್ರಿನ್ಸಿಪಾಲ್ ಹೇಳದಿಯಾತಾನೆ ಬರ್ತಾನ
ಸರ್ ಅವನ್ ಸೋಮಾರ ಎಲ್ಲಾ ಕರ್ಕೊ ಬರ್ತೀನಿ ತಗೋರಿ ಅಂತ ಹೇಳೀನಿ
ಬರ್ತಿನೀ ತಗೋಳರಿ ಅದೇ ಪ್ರಾಬ್ಲಮ್ ಇತ್ತು ಅದಕ್ಕೆ ಬರ್
ಮನೇಲ್ಲೇ ಪ್ರಾಬ್ಲಮ್ ಇತ್ತಲಾ ಅದೇ ಸ್ವಲ್ಪ ಹೇಳ ಮನೆ ಹತ್ರ
ಹ್ಮ
ಜಾ ಇದಾ ಅಟೆಂಡೆನ್ಸ್ ಶಾರ್ಟ್ ಆದ್ರೆ ಹಾಲ್ ಟಿಕೆಟ್ ಕೊಡಲ್ಲಮ್ಮ ಅಂತ ಹೇಳ.
ಸರಿ ಸರಿ ಸೋಮವಾರದಿಂದ ಕಂಟಿನ್ಯೂ ಆಗ್
ಯಾಕಂದ್ರೆ ಸ್ವಲ್ಪ ಯಾಕಂದ್ರೆ ಸ್ಟೂರ್ತ ಸ್ಟೂರ್ ಹೊತರಂತ ಅದಕ್ಕೆ ಸ್ಟೂರ್ ಹೋಗರ್ ಕಣಲೆ.
ಹಾ ಅದೇ ಅದ ಕಣಲೆ ಹೋಗೋಣ ಯಾವಾಗ ಐತೆ ಸ್ಟೂರ್ ಯಾವಾಗ ರೆಡಿ ಮಾಡಿದರೆ
ನನ್ಗೆ ಹತ್ತನೇ ತಾರೀಕ ಅಂದಾರ ಅವನು ರಾಕಿಗೇನ ಎಂಟನೇ ತಾರೀಕ ಅಂದರಂತ ಹಾ ಅದಕ್ಕೆ ಸ್ವಲ್ಪ ನಾಳೆ ಬಿಲ್ ಕಟ್ಬಿಡೋಣ. ಟೂರ್ ಆಗದು ಅಮೌಂಟ್ ಎರಡು ವರ್ಷ ಮೂರು ವರಿಸ
ಅದೇ ಅದೇ ಬಿಲ್ ಕಟ್ಟಿ ಎಲ್ಲಾ ರೆಡಿ ಆಗೋಣ ಎಲ್ಲಾರ ದೋಸ್ತರು ಎಲ್ಲಾರೂ ಹೋಗ್ಬಿಡಣ.
ಹಾ ಅದೇ ಅದೇನ ಬಸ್ ಮುಗಿಸ್ತದರಂತ
ಅದೇ ಅದೇ ಬಸ್ ಅಲ್ಲಾ ಎನ್ ಕ್ರೆಷರ್ಲ್ಲ
ಏನ ಬಸ್ಸ ಅಂತಂದರು ನನ್ಗೆ
ಹಾ ಹಾ
ಅದೇ ಬಸ್ಸ ಜಾಸ್ತಿ ಜನ ಆದ್ರೆ ಬಸ್ ಅಂದ್ರಂತ ಅವ್ನ ರಾಕಿಗೆ ಕಡಿಮ ಜನ ಆದ್ರ ಕ್ರೇಷರು ವಯನ ಅಂದ್ರಂತ ಎರಡ ಜಾಸ್ತಿ ಜನ ಆದ್ರ ಬಸ್ ವಯನ ಅಂತ ಎಲೆರಂತ.
ಸಲ್ ಆದ್ರೆ ಚೆನ್ನಾಗಿರುತ್ತೆ ಕ್ರಷರ್ ಆದ್ರೆ ಮತ್
ಯದ್ರ ಯದ್ರಲ್ಲ ಹೋಗಾರ ಏನ್ ಬಿಡಪಚಾ ನಾವು ಸ್ಟೂರ್ ಹೋದ್ರ ಸಾಕಷ್ಟ.
ಹೌದ ಹೌದು ಅದು ಕರೆಕ್ಟ್ ಆಗ ಇದೆ ಬಿಡು. ಅದೇ ಮತ್ತೆ ಹೋಗ್ಬೇಕ್ ಈ ಸರಿ ಟ್ರಿಪ್ ಒಂದ್ಸರಿ ಓಗಿಲ್ಲ ಓಡ್ಸರಿ ಕ್ಯಾನ್ಸಲ್ ಆಯ್ತು ಈ ಸರಿ ಕ್ಯಾನ್ಸಲ್
ಏ ಈ ಸಾರಿ ಹೋಗ್ ಬರಣಬಾಲೆ ಎರಡು ವರ್ಷ ಮೂರ್ವಾರಿ ಸಾವ್ರಾಂತ ಅಮ್ಮೌಂಟು
ಅಮೌಂಟ್ ಎಷ್ಟಾದ್ರ ಆಗ್ಲಿ ಬಟ್ ಹೋಗ್ಬೇಕು ಯಾಕಂದ್ರೆ ಹೋದ್ಸರಿ ನೋಡುದಿಲ್ಲ ಜಗಳ ಆಗಿ ಎಲ್ಲ ಟ್ರಿ ಪೆಲ್ಲ ಕ್ಯಾನ್ಸಲ್ ಆಯ್ತು ಹೋಗ್ಲಿಲ್ಲಾ ಅದಕ್ಕೆ.
ಮತ್ತೆ ಈ ಸಾರ್ತಂಗೆ ಎಲ್ಲಾ ಆಗಾದ ಬ್ಯಾಡ ಸರಿ ವಾದ್ರಾ ಆಯ್ತ ಹೆಂಗೆ
ಹಾ ಹೋಗೋಣ ನಲೆ ಅವನು ರಫಿ ಬರತ್ ಬರಲ್ಲ ಅಂತ ಹೇಳ್ದ ರಫೀ ಬರಲ್ಲ ಅಂತ ಹೇಳ್ದ
ಕಕಾ
ಅವನ್ಗೆ ಎನ್ ಪ್ರಾಬ್ಲಮ್ ಆಯ್ತ ಅಂತಂದ ಬಿಡಲ್ಲ ಒಂದ್ ಎರಡು ದಿನ ಏನಾಗಲ್ಲ ಹೋಗೋಣ ಅಂತಂದೆ
ಹ ಎರಡು ದಿಸಾ ಆದ್ರ ಏನಾಯಯ್ತವಣೆ ಒಂದ ವಾರ ಹೋಗ್ಬೇಕ್ ಅಂತ ಆರಾಮ್ ಒಂದ ವಾರ ಟ್ರಿಪ್ಗೆ ಹೋಗ ಬಂದ್ರ ಆಯ್ತು.
ರ್ ಬರ್ಲ ಅಂತಂದ ಒಂದ್ ಎರಡ್ ದಿನ ಅಂತ ಹೇಳ್ದ ಅವ್ನಿಗೆ
ಬೇಕಾದ್ರೆ ಅಮೌಂಟ್ ಎಲ್ಲ ನಾಕ್ ಕಟ್ಕೊಂತ್ದ ಅಂತೇಳ ಅವನ್ಗೆ
ಡ್ ಪ್ರಾಬ್ಲಮ್ ಇದ್ರೆ ಹೇಳಪ್ಪ ನಾ ಕಟ್ಕಿಂತೀನಿ ಅಂತ ಹೇಳ್ದೆ
ಹಾ
ದುಡ್ಡನ್ ಏನ್ ಪ್ರಾಬ್ಲೆಮ್ ಅಲ್ಲ ಮುಚ ಇದು ಮನೇಲಿ ಕೆಲ್ಸ ಇದಾವ ಅಂತಂದ
ಹಾ
ಅದಿಕ್ಕೆ ನಾ ಅಂದೆ ಇರ್ಲ್ ಬಿಡಪ್ಪಾ ಬಂದ್ಮೇಲೆ ನಾವೆ ಮಾಡ್ಕೊಡ್ತೇವಲ್ಲಾ ಕೆಲ್ಸಗಳು ಫ್ಯಾಮಿಲಿ ಕೆಲ್ಸ ಆದ್ರೆ ಅ ತಂದೆ ಸರಿ ತಗೋ ಮಚ್ಚ ಬರ್ತೀನಿ ಅಂತಂದ
ಅಲ್ಲೇ ಅದೇ ಮನೆಗ ನ್ ಪ್ರಾಬ್ಲಮ್ ಇತ್ತ ಅಂದ್ರೆ ಅಷ್ಟು ಏನು ಫುಲ್ ಸೀರಿಯಸ್ ಇತ್ತಂದ್ರೆ ಬೇಡ
ಹಾ
ಪ್ರಾಬ್ಲಮ್ ಐತೆಂತ ಮನೆ ಹತ್ರ ಏನ ಹೋಲ್ಡಾಗ್ ಹೊಲಮನೀ ಕೆಲ್ಸನಾ ಅಲ್ಲ ಹೊಲ ಮನೆ ಕೆಲ್ಸ ಐತಂತ ಬಂದ್ಮೇಲೆ ಎಲ್ಲ ಮಾಡಿದರೈತ್ ಬಿಡಲ ಅದೇನ
ಹಾ
ಹ್ಮ ಸರಿ ಅವ್ನ್ಗೆ ಅವನ್ಗ ಒಬ್ಬನ್ಗೆ ಹೇಳ್ಬೀಡು ಮಾಡಿ ಕೊಡ್ತಾರ ಅಂತ ಹೇಳ
ಸರಿ ಮತ್ತೆ ಆಯ್ತು ನಾಳೆ ಫೋನ್ ಮಾಡ್ತೇನೆ ಅವ್ ಹಚ್ಚಕತೇನೆ
ಹಾ ಸ್ವಲ್ಪ ಲಿಸ್ಟ್ ಮಾಡ್ಬಿಡ ನೀನು
ಸರಿ ಸರಿ ಸರಿ ಫೋನ್ ಮಾಡ್ತಾಯಿದ್ದಾನೆ ಇರು
ಕಟ್ ಮಾಡ್ ಮಚ್ಚ